ಹಲೋ ಹಾ ಯಾರು ರೀ.
ಎನ್ಡ್ದು ಪಾ ಪರ್ಸುನಾ ಪಾಪರ್ಸು ಮರ್ತ ಹ್ಬ ಬಿಟ್ಟಿದ್ದೇನ್
ಇಲ್ಲ ನಾವು ಪರ್ಸು ನಿಮ್ದ್ ಯಾವ್ದಿದು ಹೊಸ ನಂಬರ್ ಐತ ನೀನ್ ನೋಡ್ರೆ ನಮ್ ಹೆಸರು ಇಟ್ಟು ಗೆತಿದ್ದೆ. ನಾ ಅಷ್ಟೊಂದು ನೆನಪಾಗಲ್ಲಾಗಿ.
ಹಣ್ಣೂರು ಅನ್ನೋ ಇದ್ದ ಇದು ಇದ ನೀ ಟೊಣಿೆಕೆ ಟೊಣಿಕೆ ಅಂತ ಅಂತಿದಲ್ಲ ಅವ್ನ್ಯವನಪ್ಪ.
ಏ ಇದು ಟೊಣ್ನತನನ.
ಮಾರಯ ನೀಏಪ್ಪಾ ನನಗೆ ಯಸ ಅಲ್ಲ ಅಡ್ಡಾಸರ್ ನಿಕ್ ನೇಮ್ ಇಟ್ಕೆಸಿ ನಿನೆನ್
ಇಲ್ ನಿನ್ ಧ್ವನಿ ಸಣ್ಣದಾಗಿ ಬಂತಲ್ಲಾ ಹಂಗಾಗಿ ಆದ್ರೆ ನಿನ್ ನಂಬರ್ ಇ ಯಾರ್ದು ಇದು ಹೊಸ ಸಿಮ್ ತಗೊಂಡ್ದೆನ್.
ನಮ್ಮ ನಮ್ಮನ್ಣ ಫೋನ್ ಹಚ್ಚಿದಿದ್ದಾರೆ ಅದ ಕನ್ಫ್ಯೂಸ್ ಐತನಿ ಸಿಮ್ ಮ ನಂಬರ್ ನೋಡಿ.
ಹ ಇದು ಅದಕ್ಕೆ ನಾ ನಂಬರ್ ನೋಡ್ದೆ ಇಲ್ಲ ಧ್ವನಿನ ಚೇಂಜ್ ಆಗಿದಲ್ಲೊ ನಿಂದು.
ಹ್ಮ ಅದು ಎಲ್ಲಪ್ಪ ಸಲ್ಪ ಈ ಕಡಿ. ಬ್ಯಾರೆ ಮತ್ ಅವಾಗ ಇಲ್ಲಿ ಈಗ ಆಶಲಗಿದ್ನಲ್ಲ ಇಸ್ಟ್ ದಿನ ಈ ಕಡೆ ಊರಿಗೆ ಬಂದಿನಿ ಮತ್ ಬಾಳ ದಿನ ಆತ್ ಊರಿಗೆಗ್ ಬಂದು ಅದ ಸ್ವಲ್ಪ ನೀರು ಚೇಂಜ್ ಆಗಿದೆ ಅಷ್ಟೇ.
ಹೌದೌದು ಎಲ್ಲಿಲ್ಲ ಮಾಡಿತ್ತುವ ಇಲ್ಲ ಅಂತಂದಿಲ್ಲಾ ಎಲ್ಲಿ ಹಾಸ್ಲಗಿದ್ಯೆನ್ ನೀ ಈಗ.
ಎಲ್ಲ ಹಾಸ್ಲಕ್ಕ ಇದಿದ್ದ್ಯಾ ಬಂದೇ ಒಂದ್ ಎಂಟ ದಿನ ಆಯ್ತು ಊರಿಗೆ ಬಂದು.
ತಾಯವರು ಆರಾಮಲ್ಲ.
ಹಾ ಎಲ್ಲ ಆರಾಮದರ.
ಹ ಹೌದ ಹೌದು ನಿಮ್ಮ ಇತ್ತ ಹಿಂಗಾನ ನಿಮ್ಮ ಲಾಲು ಹೆಂಗಾನ.
ಏ ಅವನುಲ್ಲಾ ಆರಾಮ ಇದಾನ ಪ ಅವನು ಸಾಲಿ ಗೊತ್ತ
ಹ ಹೌದಾ ಏ ಬೆಸ್ ಮನುಷ್ಯ ಅವನು.
ಹೌದೌದು.
ಹಾ ಅವನು ಸೇಮ್ ನಿನಂಗೆ ಅದ್ ನೋಡಪ್ಪ ಗುಣ ಗಿಣ ಒಳ್ಳೇ
ಹ್ಮ್ ಹೌದಪ್ಪಾ ನಾನು ಮತ್ತೆ ಇದು ಮಾಡಿನಲ್ಲ. ಅಪ್ಪಾ ಜಿ ಎಮ್ ನರ್ಸಿಂಗ್ ಮಾಡಿಬಿಟ್ಟೆ ನಾನು ಮೊನ್ನೆ ಹೋಗಿ ಅಡ್ಮಿಷನ್ ಮಾಡಿ ಬಂದೆ.
ಅಬಾಬಬ ಏನೇನು ಓತ್ರು ನೀವು ನೋಡ ಓದದ ನಮ್ಮೂ. ನೀವು ಮಾಡೋದ ಕೋರ್ಸ್ ನೋಡ್ರೆ ನಮಗ್ ಒಂದನ ಗೊತ್ತಿಲ್ಲ.
ಇಲ್ಲ ಮತ್ತೆ ಏನ್ ಮಾಡ್ತತಿಪ್ಪಾ ಈಗ ಪಿ ಯು ಸಿ ಮುಗದ್ಮ್ಯೆಗ ಏನ್ ಮಾಡ್ಬೇಕು ಅದ್ರಾಗ ನನ್ ಮುಂದೆ ಕಾಂಪಿಟೇಟಿವ್. ಸ್ವಲ್ಪ ಇಂಟ್ರಸ್ ಇದ್ದಿಲ್ಲ ಅದಕ್ಕ್ ಎನ್ ಎಂ ನರ್ಸಿ್ ಡಾಕ್ರ್ಬೇಕ ಅಂತ ಬಹಳ ಆಸಿ ಎನ್ ಎಂ ಅಡ್ಮಿಷನ್ ಮಾಡಿ. ಮೊಬೈಲ್ ನೋಡ್ಕೋ ಗೌರ್ಮೆಂಟ್ ಹೋಗಿ.
ಅಬ್ಬಬ್ಬಾ ಇದು ಫಿಸ್ ಎಸ್ಟ್ ತಗೊಂದ್ರು ಅವ್ರು.
ಏ ಫೀಸ್ ತೊಂದ್ರರೋ ಮರ ವರ್ಷ ಎಷ್ಟ ವರ್ಷ ಮೂವತ್ ಸಾವಿರ ಲ ಮೂವತ್ತೈದು ಸಾವಿರ ಐತ್ ವಷಿ
ಏನು ಅಷ್ಟೈತೆ ಅದ್ಕ ನಾವ್ ನೋಡಿದ್ರ ಐದಾರ ಸಾವಿರದಾಗ ಕಡ್ತಪ್ಪ ನೀವು. ನಿಮ್ಗೆ ಯಾಕಷ್ಟು.
ಡನೇಷನ್ ಎಲ್ಲ ಬಿದ್ದ ಅಂತ ಡೊನೇಷನ್ ಎಲ್ಲ ತಂದ ಕಿಸಿ ಮೂವತ್ತೈದ್ ಹೇಳಿದ್ರೆ ಸರ್ ನೋಡ್ರಿ ಅಷ್ಟೆ ಎಲ್ಲ. ಬಾಲ್ ಬಾ ಎಲ್ಲ ತೊಲಿ ಕಮ್ಮಿ ಕೊಡ್ತಾರ ಇಪ್ಪತ್ ಸಾವಿರ ಕೊಡ್ತಿ ಲಾಸ್ಟ್ ಇಪ್ಪತ್ತು ಸಾವಿರ ಫೀಸ್ ಕಟ್ಟಿ ಬಂದು. ಅ ಏನ್ ಮಾಡ್ತಿ.
ಇದು ಜಿ ಎನ್ ಎಮ್ ಅಂದ್ರೆ ಇದು ಡಾಕ್ಟರ್ ಆತಾರಲ್ಲ.
ಹಾ ಅದೇ ಡಾಕ್ಟರ್ ಆಗದ ಅದು ಹೂ ಹೆಂಗೈತ ಅಂದ್ರ. ಈಗೋ ಟೈಮ್ ಮುಗೀತತ್ತು ನನಗು ಮಾಡ್ಲ ಬೇಡ ಮಾಡ್ಲ ಬೇಡ ಸ್ವಲ್ಪ ಅನುಮಾನದಾಗಿದ್ನಲ್ಲ ನಾನು. ಲಾಸ್ಟ ನಾನು ಕಾಂಪಿಟೇಟಿವ್ ಹೋದಾಗ ಸ್ವಲ್ಪ ಅವಾಗ ಇಂಟ್ರೆಸ್ಟ್ ಇದ್ದಿಲ್ಲ ನನಗೆ. ಮಾಡ್ಬಿಡುಅಂತ ಹೋದ್ನಲ್ಲ ಅ್ರ ಅದು ಒಂದೇ ಕರೆಜ್ ಉಳಿದಿತ್ತು ಎಲ್ಲ ಡೇಟ್. ಮುಗಿದಿತ್ತು ಅದು ಒಂದೇ ಕಾಲ ಇಳಿದಿತ್ತು ಅವರು ತಗೋಾ ಶೀಟ್ ಇಲ್ಲ ಖಾಲ ಎಲ್ಲ ಶೀಟ್ ಅಲ್ಲರು ಆಮೇಲೆ ಪಾಪ ಅವ್ರರುವರು. ನ ನಮ್ಮ ಪಪ್ಪ ಅವರು ಯಾರ ರೆಕಮೆಂಡೇಶನ್ ಅವಾಗ ತೊಂದ್ರೆ ಸೀಟ್ ಇಳ್ಕೊಂಡ್ ಅದನ್ನು ಸಿಕ್ತ. ಲ್ಲಗೆ.
ಏ ಹೌದ್ೌದು ಇಲ್ಲ ಬೆಸ್ಟ್ ಮಾಡಿದ್ ಬಿಡು ಕೋರ್ಸ್ ಆದದ್ರೂ ನನ್ ಆ ಕೋರ್ಸ್ ಬಗ್ಗೆ ಗೊತ್ತೇ. ಇದು ಏನನ ಗುಳಗ ಪೈಗ ಇದ್ರೆ ಹಂಗಾರ ಈಗ ನಿಮ್ಗೆ ಕೇಳ್ಬೋದು ಯಾವನಾಗ್ಲಿ.
ಹಾ ನಮ್ಗೆ ಕೇಬೋದು ಬಿಡ ಅಂದ್ರ ನಾನ ಸ್ವಲ್ಪ ಈಗ ಹೆಚ್ಚಿನೆಲ್ಲ ಇನ್ನೊಂದ ಎರ ಮೂರು ತಿಂಗಳು ಟ್ರೈಿಂಗ್ ಕೊಿಸಸ್ತ ಕೊಡ್ತಾರ ಅಂತೆಂತವರು.
ಹೌದೌದ.
ಎರಡು ಮೂರು ತಿಂಗಳು ಟ್ರೈನಿಂಗ್ ಆದ್ರೆ ನಂಗೆ ಅವ ಸ್ವಲ್ಪ ಸ್ವ ಸ್ಲ್ಪ ಗೊತ್ತತ ಇತಿ ಹುಗಿ ಇವಂಥ ಸಿ್ರ. ನಿಧಾನ.
ಹೌದು ಅಂದ್ರನು ನೀನು ಡಾಕ್ಟರ್ ನೀನ್ ಡಾಕ್ಟ್ರ ಅಂತ ತಿೇಳ್ಕೊಂಡ್ಬ ಬಿಡ್ತಿ. ನಮ್ಗಂತತ್ರ ಏನ್ ಗೊತ್ತಾಗಲ್ಲ ಅದು ಈಗ ಡಾಕ್ಟರ್ ಓದಕೈತಿ ನಿ ದನ್.
ಹಾ ಅೇ ಮ್ ಜಏನ ಮ ಚಲೋಯದ್ಯ ಅಂದ್ರ ಡಾಕ್ಟರ್ ಆಗ್ಬೋದ್ ಬಿುಡು ಅದಾಗ ಏ ಡೌಟ್ ಇಲ್ಲ ಅದ್ರಾಗ ಸಂಶಯ ಇಲ್ಲ.
ಹೌದೌದು ಇಲ್ಲ ಬೆಸ್ಟ್ ಮಾಡಿದ್ ಬಡ ಅದ ಯಾರ್ ಅಡ್ಮಿಷನ್ ಮಾಡ್ಿಸಿದ್ರ ನಿಿನಗೆ.
ಅದು ಅ ಅಡ್ಮಿಷನ್ ಅದು ನಮ ನಮ್ಮ್ ಹುಡುಗಂತ. ಂದು ಫ್ರೆಂಡ್ ಅಂತಿದ್ದ ಅವ್ನು ಜೀವನ ಮಾಡಿ ಅವ್ನು ಮುಗ್ದಿತ್ತ ಒಂದು ಇಲ್ಲ ಒಳ್ಳೇದಾದ್ ಮಾಡ ಅದಕ್ಕ ಒಂದ್ ಬಾಳ. ಗೌರವ ಸಿಗುತ್ತೆ ಆ ಕೋರ್ಸಿಗೆ ನಿಮ್ ಮುಂದೆಲ್ಲನುಮ್ ಊರಿಗೆ ಹೋದ್ರೆ ಸುಮ್ಮನೆ ಡಾಕ್ಟರ್ ಬಂದ ಡಾಕ್ಟರ್ ಬಂದ ಅಂತಾರೆ. ಒಳ್ಳೆ ಗೌರವ ಮರ್ಯ ಸಿಗುತ್ತೆ ಮಾಡ. ನಡ ನಾನು ನೋಡಂತ ನಗು ಓದ ಕಡೆ ಇಂಟ್ರೆಸ್ಟ್ ಇದ್ರಲ್ಲ ಇದೇ ಮಾಡ ಅಂತಿಸಿ ನಾ ಮಾಡಬಿಟ್ಟೆ ನೋ. ನೋಡು ಅದೇ ಅವನೇ ಹಳ್ಸಲಿಂದು ಇದು ಕಾಲಿಜ ಚೊರ ಅದ ಅಂತ ಹೇಳ್ದೆ ಅವಾಗ ಹ್ಿದೆ ನಾನು
ಹೌದಾನ
ಹಾ
ಹ ಹೌದ ಬೆಸ್ಟ್ ಮಾಡಿ ತಗೋ ಅಂದಾರ
ಈಗೊಂದು ನಾಕು ದಿನ ಆಯ್ು ಒಂಟಿನ್ಯ ಟ್ರೈನಿಂಗ್ ಅೇ ಈಗೊಂದು ಹಾಕ್ಿದ್ದ ಗೋಲಿನ ಹೆಸರು ಗೊ ಐದಪ್ಪ ಅ ಸಿಟ್ರೀಜನ್ ಪ್ಲಾಸ್್ಮಾ ಆ್ ಸೈಟೋ ಪ್ಲಾಸ್್ಮಾ ಈ ಒಂದ್ ಆಾಕತಿ ಗೋಳಿ ಗೊತ್ತಾಗ್ಲತ್ತ ಈಗ ಪ್ಯಾರಾಸಿಟಾಮಲ್ ಡೈ
ಹೌದು ಹೌದೌದೌದೌದು
ಹ್ಮ್ ಈ ಬಾಳ ಇದದಾವ ಅಲ್ಲಿ ಮೆಡ ಕಾಲಲ್ಲಿ ಗೋಲಿಿ ಗೋಳಿಗೆಗೊಂಡ್ ನೋಡ್ರೆ ತಲ ಸುತ್ತ ಬಿಡ್ದ ಯಾವ ಗೋಲಿ ಕೊಡ್ಬೇಕು ಒಂದೊಂದ್ ಗೋಲಿ ಒಂದೇ ಕಂಪನಿಲ್ಲಿ ಇರ್ತದೆ ಬಟ್ ಅದರ ಹೆಸರು ಚೇಂಜ್ ಇರುತ್ತದೆ ನಮಗೆ ಕನ್್ಯೂಸ್ ಆಗಿಬಡದೆ ಅದು ಯಾವ ರೀತಿ ಕೊಡ್ತಾರ ಡಾಕ್ಟರು ಯಾವ ರೀತಿ ಬರುತ
ಇಲ್ಲ ಅದ್ ಅರ್ಥ ಮಾಡ್ಕೋದ್ರೆ ಹೆಂಗ್ ಮಾಡ್ಕ ಹಕರು ನಾನು ದೌಕನ್ ಬಕೊಂಡ ತೋರ್ಸ ಹೋದಾಗ ಅದು ವಾಟ ತಿಳಿದಿಲ್ಲಲ್ಲ ಅದು ಇಂಗ್ಲೀಷ್ ಅನ್ನೋದ ಇಿಲ್ಲ ಅದು ಯಾವ್ದ್ ಅನ್ನೋದಿಲ್ಲ ಅವ್ರು ಒಂದ್ ಅಕ್ಷರದಾಗ ಅರ್ಥ ಮಾಡ್ಕೊಂತಾರೆ ಏನ್ ಬಿಿಡ
ಏ್ ಹೌದು ಏ್ ಅದು ಒಂದ್ ಸಾರಿ ಅರ್ಥ ಮಾಡ್ಕ ನನ್ಗು ನಮಗೂ ಬಹಳ ಈಸಿ ಬರ್ತದ ಅದು ಏನಿಲ್ಲ ಒಂದ್ ಸಾರಿ ಅದು್ ಏನ ಫಸ್ಟ್ ಒಂದ ಸ್ಟಾರ್ಟಿಂಗ್ ಆದ ಒಂದ್ ಗಂಗ್ ಎಲ್ಲ ಇದು ಸ್ಪೆಲ್ಲಿಂಗ್ ಇರುತ್ತ ನೋಡು ಆ ಸ್ಪೆಲ್ಲಿಂಗ್ ಮಾಗೆ ಅರ್ಥ ಮಾಡ್ಕೇಬೇಕದ್ ಮಾಡ್ಕ ಅಂದ್ರೆ ಮುಂದ್ ಅ್ ಹಿಂದಿರ್ತ ಕಂಪ್ನಿ ಸೇಮ್ ಇರ್ತದೆ ಕಂಪ್ನಿಯಲ್ಲಿ ಹೆಸರುಗಳು ನಾನಾ ತರದ ಹೆಸರುಗಳು ಇರುತ್ತೆ ಅದೇ ಸ್ವಲ್ಪ ನೋಡ್ ಕಸಿ ಕೊಡ್ಬೇಕಕ್ಷ್ಟೇ ಅದೇಏನ್ ಸ್ವಲ್ಪ ಅರ್ಥ ಮಾಡ್ಕಂದ್ರ ಅದನ್ನು ಈಜಿರ್ತ ನಮಗಗೆನ್ಾ ಅನ್ಸಲ ಅದು
ಹ್ಮ್ ಹ್ಮ್ ಹೌದು
ಹ ಆತರ ಬರಿತಾರಲ್ಲ ಆದ್ರೆ ಯಾಕಂದ್ರ ಗ ಡಾಕ್ಟರ್ ಗಳು ಹ್ಯಾಂಡ್ ರೈಟಿಂಗ್ ಇ ಅವ್ರಗ್ ನೀಟ್ ಬರ್ದರುರು ಅವ್ರಿಗೆ ರೂಲ್ಸ್ ಏನಿದೆ ಗೊತ್ತಾ ಡಾಕ್ಟರ್ ಇದು ಇದು ಮೆಡಿಕಲ್ ಬರಬೇಕಂದ್ರೆ ಮೆಿಕಲಿಿಗೆ ಇದೇ ರೀತಿ ಬರಬೇಕಂದ್ರೂಲ್ಸ್ದೆದು ಗೌರ್ಮೆಂಟ್ ಅದಕ್ಕೆಲ್ಲ ಯ ರೀತಿ ಬರಿತಾರ ಅವರು
ಹೌದೌದ ಇಲ್ಲ ಹಂಗಾರ ನಾವು ನಿನ್ ಮ್ಯಾಕ ಯಾವ ಟೊಣನಪ್ ಗಿಣಪ್ ಬಂತೀವಿಏನವಾ ಡಾಕ್ಟರ್ ಸಾಬ ಅಂತ ಕಚ ರೂಪ ನಿಮಗನು
ಏಯ ಅದಂಗ್ ನಿಂಬ್ ಬಿಟ್ಟಿದಪ್ಪಾ ಏನ ನ ರ ಪಾಪ ಏನ ಇ ನಿಮ್ ಏನ್ ಅಲ್ಲಾಕ್ ಬರಲ್ಲ ಪಾ ನೀವು ಅದೇನ್ ಬಡ್ರಿ ಇದೇನ್ ಬಡ್ರಿ ಅಂತ ಯಾರಿಗ ಅನ್ಬೋದ ನಿಮ
ಈಗ ನೀನು ಡಾಕ್ ಹಕ್ಕ ಅಂದ್ರ ಈಗ ಬ ಬೇರೆ ಆ ಬೇರ ಸ್ಟೇಟಸ್ ನೋಡ್ಬೇಕ ಆತ ನಿ ಇನ್ನ
ಏ್ ಕೆಟಸ್ ಕೆೇಟಸ್ ನ ಎ ನಿಮಂದ ಬಳದ್ರೆ ನಿಮಗೆ ನಮಗೆ ನಿಮ ನಿಮ್ಮ ನಿಮ್ಮಲ್ಲಿ ಸ್ಟೇಟಸ್ ನಾವ್ ಏನೀರಿ ಇದು ಮಾಡಲ್ಲ
ಏ ಇಲ್ಲ ಅಂದ್ರನು ಡಾಕ್ಟರು ಓದಕತನಂದ ಒಂದು ಬೇರೆನೆ ಒಂದು ಆ ವ್ಯಕ್ತಿನೇ ಬೇರೆ ನೋಡ್ತಾರ ಈಗ ನೀನ್ ಆಗಿರ್ಬಹದು ಬೇರೆ ಸಡನ್ ಆಗಿ ನೋಡಿ ನಂದು ಮತ್ತ ಯಾವ್ದ್ ಕೋರ್ಸು ಎನ್ನಮ್ಮ
ಜಿ ಎನ್ ಎಂ ಜಿ ಎನ್ ಎಮ್
ಜಿ ಎನ್ ಎಮ್ಮಾನ ನೋಡ ಅದು ಅದು ಓದಿದ ನೋಡ್ಗ ಏನೇನ್ ತ್ತು ನ್ಗಂತತ್ರ ಯಾವ ಗೊತ್ತಲುಪ ಇದು ಡಾಕ್ಟರ್ ಓದ ಡಾಕ್ಟರ್ ಹಓದ್ ಇದು ಅದ್ ಏನ್ ಮುಗಸಿರ್ಬೇಕಕ್ ಅದ ಕೋದಕ್
ಫ ಅದು ಏಲ್ಲ ಪಿಯು ಸಿ ಪು ಸಿಮುಗಿದಿರ್ಬೇಕು ಪು ಸಿಲ್ಲಿ ಪರ್ಸೆಂಟ್ ಚಲ ಏಟಿ ಪರ್ಸೆಂಟ್ ಮ್ಯ ಇರ್ಬೇಕು ಮತ್ ನಂದು ಏ ಏಇತ್ತಲ್ಲ ಪರ್ಸೆಂಟೇಜ್
ಹೌದೌದಾ
ಅದೇ ಪಿ ಯು ಸಿ ಮುಗ್ದಿರ್ಬೇಕು ಪಿ ಯುಸಿಯಲ್ಲಿ ಸೈನ್ಸ್ ಮಾಡಿರ್ಬೇಕು ಕೊಂದರೆ
ಅದ ಹೌದಾನ
ಪ ಸೈನ್ಸ್ ಮಾಡಿರ್ಬೇಕು ಮ ಸೈನ್ಸ್ ಮಾಡಿದ್ನಲ್ಲ ಪ್ರೈವೇಟ್ ಕಾಲೇಜು ಅದಕ ರಿಸಲ್ಟ್ ಚೆನ್ನಾಗಿದೆ ಮಾಡಡಮ ತೋರಿಸಿ ಮಾಡಿದೆ ನಾನು ಅದು ಪಿ ಯು ಸಿ ಅಲ್ಲಿ ಅಂದ್ರೆ ಎರಡು ವರ್ಷ ಇರ್ತದೆ ಅ ಟೆಂತ್ ಮಕ್ ಮಾಡಿದ ಅಂದ್ರೆ ನೀನು ಮೂರ್ ವರ್ಷ ಇರ್ತದ ಅದು
ಈಗ ಇದು ಎಷ್ಟು ವರ್ಷ ಇರುತ್ತದೆ ಈಗ ಪಿುಸ ಮುಗಿತ ಮುಗಿತಲ್ ನ
ಪ ಯು ಸಿ ಅಂದೆ ಎರ ವರ್ರುತ್ತ ಈ ಪ ಯು ಸಿ ಮ ಮಾಡಿನಲ್ಲ ಎರಡುರ್ ಇರುತ್ತ ನೀವು ಟಂತ್ ಮಕ್ ಮಾಡಿದ್ದ ಎಸ್ ಎಲ್ ಸಿ ಮಕ್ ಮಾಡಿದ್ರೆ ಮೂರುರ್ ಇರುತ್ತೆ ಅದು ಹ
ಹೌದ ಈಗ ಅಂದ್ರೆ ಎರಡ್ ವರ್ಷ ಇದು ಜಿ ಎನ್ ಎಮ್ ಕೋರ್ಸ್ ಕಲಿಬೇಕಕ್ ನೀನು
ಹ ಎರಡ ಎರಡು ವರ್ ಜಿ ಎನ್ ಎಮ ಕೋಲ್ಸಕ ಫಸ್ಟ್ ವರ್ಷ ಏಲ್ಲ ಒಂದ ಎರಡು ಮೂರ್ ಟ್ರೈನಿಂಗ್ ಅದದು ಕ್ಸ್ ನಡತೇವೆ ಶಕ ವರ್ಷ ಏನಿಲ್ಲ ಸ್ವಲ್ಪ ಅದು ಗುಳಿ ಯಾವ ರೀತಿ ಗುಳಿಗೆಯಾವ ರೀತಿ ಸಣ್ಣ ಸಣ್ಣರಿಗೆ ಪೋಲಿಯೋ ಹಾಕೋದು ಪೋಲಿಯೋ ಹಾಕದನ್ನು ತೋರಿಸ್ತಾರೆ ಎಷ್ಟರ ಒಳಗಿನ ಮಕ್ಕಳಿಗೆ ಯಾರ ಟಾಣಿಕಕ್ ಎಲ್ಲ ಕೊಡ್ಬೇಕು ಎಲ್ಲ ಸ್ವಲ್ಪ ತಿಳಿಸ ಕೊಡ್ತ ಪ್ರಾಕ್ಟಿಕಲ್ಲು ನಡೆಸ್ತಾರೆ ಅಂತ ಹೆಂಗೆ
ಹ ಹೌದಾನ ಹ ಅಂದ್ರೆ ಮಾರಾಯಂದ್ ಏ ಮರನ್ ಲಾಭ ಇರ್ತದೆ ನಿಮ್ಗಾಲ
ಹಾ ಎಲ್ಯಬ್ ಇರ್ತದೆ ಮೆಡಿಕಲ್ ಮತ್ತೆ ಎಲ್ಲಾ ಪ್ರಾಕ್ಟಿಕಲ್ ಇರ್ತರಿ ಒಂದೊಂದ್ ದಿನ ಅಂದ್ರೆ ಅದು ಬಾಡಿಗಳು ತರ ಯಾವ ರೀತಿ ಇದ ಡಿಸ್ಪಸ್ ಮಾಡ್ತಾರೆ ಬಾಡಿಗೆ ಬಾಡಿಗೆ ಯಾವ್ಯಾವ ರೀತಿ ಕಟ್ ಮಾಡ್ತಾರೆ ಅದನ್ನು ತೋರ್ಸ ಲ್ಲ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ
ಇದು ಸೂಜಿ ಸುಚ್ಚದ ಹೆಂಗ ಇ ಮಾಡ್ತಾರ ಅವರು
ಪೂಜೆ ಸುಚ್ಚೋಏನಿಲ್ಲ ನೋಡಪ್ಪಾ ಒಂದು ನರ ಅಂತ ಬರ್ತದೆ ಅದ ನರ ಅಂತ ಇರ್ತಾರೆ ನಸಕ್ ನರ ಇಡಿಬೇಕು ನರ ಡ್ರೆ ಆ ನರಕ್ಕ ಇಷ್ಟೇ ಆ ನರ ಒಳಗೆ ಹೋದ್ರೆ ಅದು ರಕ್ತ ಬರಲ್ಲ ಆ ನರ ಬಿಟ್ಟು ಬೇರೆ ಕಡೆ ನಮ್ ಸೂಜಿ ಹಯ್ತು ಅದ ನರಲ್ಲಿ ನರದಾಗ ಅದ ರಕ್ತ ನಿಂದ್ರಲ್ಲ ಅದನ್ನು ಬಾಳ ಟಫ್ ಇದೆ ಪ ಅದನ್ನು ನೋಡ ಮಾಡ್ಬೇಕು ಅದನ್ನು
ಹೌದೌದು ಪಳಬ
ನರ ಫಸ್ಟ್ ಇಡಿಬೇಕ್ದಕ್ಕೂ ನನಗ್ ಈಗ ಗೊತ್ತೇತ್ ನ ಕ್ಲಾಸ್ಗ ನರ ಇಡಬೇಕು ನರ ಹಡ್ದ ಅದು ಅದು ಎಷ್ಟು ಗ್ರೀನ್ ಕಲರ್ ಬರುತ್ತೆ ನೋಡ ಕಲರ್ ಆ ನರ ಸವಲ್ ಹಿಂಗ ಒತ್ತ ಬೇಕ ಎಡ ಲಿಂಗ ಪ್ರೆಸ್ ಮಾಡ ಪ್ರೆಸ್ ಮಾಡ ನರ ಇದೆ ಅಂತ ನೋಡ್ ಕಿಸಿ ಅವಾಗ ನರ ನರ ಚುಚ್ಬೇಕು ಅದು ಮತ್ತ ನರಕ್ ಬಿಟ್ಟು ಎಲ್ಲಾದ್ರು ಚುಚ್ಚಿದ ಅಂದ್ರ ಅದು ಬಾವ ಬರೋದು ರಕ್ತಾ ಬಾಳ ಸುರಿಯೋದು ರಕ್ತ. ಕ್ತ ಸ್ ಸ್ರಾವ ಈತರ ಆಗುತ್ತೆ ಅದರಲ್ಲಿ.
ಹೌದೌದು ಇಲ್ಲ ಇಲ್ಲ ನನಗಂತ್ರ ಯಾವ್ದು ಗೊತ್ತಿಲ್ಲ - ಪ್ಪ ನೋಡ ನೀನುಗ ಈನಾ ಕೇವಲ ಈಗ ಎಷ್ಟ ದಿನ ಆಯ್ತು ಹೊಂಟು.
ಇಷ್ಟ ಈಗ ನೋಡಪ ಈಗ ಎಂಟು ಹದ್ದಿನ ಆಯ್ತ ನೋಡಿ ಹೋಗ ಹೊಂಟಂದ್ರ ಕ್ಲಾಸಿಗ.
ನೋಡ್ ಹತ್ತು ದಿನ ಹೋಗಿದಿ ಎಲ್ಲಾ ಇಷ್ಟು ಕಲ್ತಿದಿ ಈ ಎರಡ್ ವರ್ಷ ಕಲ್ತರ ನೀನ. ಡಾಕ್ಟರ್ ಸಾರನೆೇ ಅಂತ ಕರಿತೀನಪ್ಪಾ ನಾನು ಇನ್ಮ್ಯಕ. ಯಾವುದೇ ಕಾರಣಕ್ಕ ನೀನ್ ಹೆಸರು ಕರಿಯಲ್ಲ ಏನ್ ಕರಿಯಲ್ಲ ಡಾಕ್ಟರ್ ಸಾಬ್ ಅಂತ ಕರಿತೀನಿ ನಾನು.
ಇಲ್ಲ ಇಲ್ಲ ಇದು ಕೋರ್ಸ್ ಹೆಂಗಿದೇ ಅಂದೆನ ಏನ್ ಹೇಳ್ತನಿ ಅದಕಲೆ ಮಾಡಿನೀ ಕೋರ್ಸು ದಿನ ದಿನ ನೀ ಬರ್ತಲ್ಲಾ ದಿನ ದಿನ ನಿನಗ. ಗೂ ಉತ್ಸಾಹ ಮುಂದ್ ಕಲಿಯೋದು ಬಾಳ ಹೆಚ್ಚಾಗತಿ ಇದ್ರಲ್ಲಿ ನೀ ಕಲೆದ ಅಂದ್ರ ಅದೇ ಇರ್ತ ಅಂದ್ರ. ಇದ್ರಾಗ ಓದದಿರಲ್ಲ ಅದು ಇರಲ್ಲಲ ಬರೆ ಪ್ರಾಕ್ಟಿಕಲ್ ಆ ಗುಳಗೀ ಯಾ ರೀತಿ ಮಾಡಬೇಕು ಪ್ರಾಕ್ಟಿಕಲ್ ಇರುತ್ತಲ್ಲ. ಕಲ್ಯ ಇಂಟ್ರೆಸ್ಟ್ ಬರುತ್ತ ನಿನಗಿದು ಕೋರ್ಸು. ಹ ಅವಾಗವಗ ಹೋಮ್ವರ್ಕ್ ಅವಾಗ ವರ್ಕ್ನು ಕೊಡ್ತಾರೆ ಬಟ್. ಟ ಅಷ್ಟೇನ್ ಕೊಡೋಲ್ಲ ವರ್ಕ್ ಅದೇ ಒಂದ ಐದ ಹತ್ತ ಪೇಜ್ ಕೊಡ್ತಾರೆ ಅಷ್ಟೇ ಬರ್ಕೊಮ್ ಬರೋದು ಬಾಯಪಟ ಮಾಡ್ಕೊ ಬರೋದು ಈಶ್ ಇಷ್ಟೆ ಇರ್ತದ ಅದೇನ್ ಇದ ಇರ್ಲಾ ಅದ್ನೆ ಇಂಗ್ಲಿಷಲ್ಲೆ ಇರ್ಬೇಕ ಇಂಗ್ಲಿಷ್ ಪರಪೆಕ್ಟ್ ಇರ್ಬೇಕ ಅಂದ್ರೆ ಇದಕ್ಕೆ. ಹಾ ಇಂಗ್ಲಿಷ್ ಇದ್ರೆ ಮತ್ತ ಅಲ್ಲಿ ಗುಳಿಗಿ ಎಲ್ಲ ನೋಡ್ ಡಬಹುದು ಇಂಗ್ಲಿ ಇಂಗ್ಲಷೆ ಗೊತ್ತಿಲ್ಲ ಅಂದ್ರಲ್ಲಿ ಮಡಿಕಲ್ದಗ ಏನ್ ಬರ್ದರ್ ಹೆಂಗಂತ ಗು ಗುರ್ತ ಮಾಡಕೇತಿ ಹೌದಿಲ್ಲ ಅದ್ರಗ.
ಹೌದೌದು ಇಲ್ಲ ಇಲ್ಲ ಬರಾಬರಿ ಆಯ್ತಾ ನಿನ್ನನ್ನ.
ಯಾವ ರೀತಿ ಗು ಗುರುತಿಸಿಕೊಳ್ಳೋದು ಅವ್ರ. ರು ಬರೆದು ಎಲ್ಲ ನೊ ಎಲ್ಲಾ ಕಲಸೋದ ಇರ್ತದ ನೋಡಪ್ಪಾ.
ಕರೆಕ್ಟ್ ಆದ ಬಿಡು ನಿಂದನು.
ಹ್ಮ್ ಮತ್ತೆ ಇದುಪೊ ನೀನು ಮ ಅಲ್ಲಾ ನೀನು ಡಿಗ್ರಿ ಕಂಟಿನ್ಯೂ ಮಾಡ ಮತ್ ನೀನು ಬಿಡ್ ಕೂಡ ನೀನು ಮುಂದೆ ಕಾಂಪಿಟೇಟಿವಗೆ ನೀನಗ ಅವು ಬಿ ಎ ನವ ಬಿ ಎ ಅಂದ್ರು ಏನು ಹಗರಿಲ್ಲ ಅದನ್ನು ಬಿ ಎಕ ಮುಂದ ಕಾಂಪಿಟೇಟಿವ್ ಬಿಡ್ತಾರೆ ಅದನ್ನು ಒಳ್ಳೆ ಜಾಬ್ ಗಿಬು ಪೊಲೀಸು ಲಕ್ಚರ್ ತರ ಯಾವದ ದ ಹಾಕೋಪ ಅಪ್ಲಿಕೇಶನ್ ದೇವರ ದಯೆದಿಂದ ಹಾಕಿರ ಆಗುತ್ತೆ ನಿನಗುನು.
ಹೌದ ಹೌದು ಮತ್ತ ಹಂಗೆ ಅದ ಬಿಡು ನಿಂದನ್ ಹೇಳದು ಬರಬರಿ ಆಯ್ತಾ.
ಹ್ಮ್ ಈಗ ನೋಡಪ್ಪಾ ಈಗ ಯಾವ್ ಕೋರ್ಸನು ಮೇಲು ಕಿಳು ಯಾವ ಕೋರ್ಸ್ನು ಕೆಳಗೆ ಅದ ಕೋರ್ಸ್ ಬಾಳ ಈ ಅಗೋರು ಈ ಕೋರ್ಸ್ ಈ ತರ ಏನಿಲ್ಲ ಓದ ನೀ ಯಾ ಕೊರ್ಸದ್ದರು ಫರಕ್ ಬೀಳಲ್ ನೋಡಪ್ಪಾ ಇಷ್ಟೆ.
ಹೌದೌದು ಇಲ್ಲ ಕರೆಕ್ಟ್ ಅದ ನಿಂದನ ಕರೆಕ್ಟ್ ಅದ ಇಲ್ಲಾಂತ ಅಂದಿಲ್ಲ.
ಹ್ಮ್
ಇಲ್ಲ ಮುಗುಸು ಊಟ ಆಯ್ತಿಲ್ಲ.
ಹ ಇಲ್ಲ ಊಟ ಈಗ ಮಾಡ್ಬೇಕು ಈಗ ಊಟ ಸ್ವಲ್ಪ ಹೊರಗ ಹೋಗಿ ಬಂದಿದ್ನಲ್ಲಾ ಈಗ ಜಸ್ಟ್ ಕ್ಲಾಸ್ ಅದೇ ಕ್ಲಾಸಿಗ ಆರ್ ಐದಕ ಆರಕ್ ಬಿಡ್ತಾರ ನಮ್ಗೆ. ನಾನು ಸ್ವಲ್ಪ ಹೊರಗ ಹೊರಗ ಬೈಕ್ ತೋಂದ ಹೋಗಿನಿ ಬೈಕ್ ತೊಂದ್ ಹೋಗಿ ಸಡನ್ಲಿ ಅದಕಲೆ ನಂಬರ್ ಸಿಕ್ಕಿತನೆ ನನಗ್ ನಂಬರ್ ಸಿಕ್ಕಿತ್ತು ಬಾಳ ದಿನ ಆಯತ ಪಾಪ ಹ ಹಚ್ಚೆ ಇಲ್ಲ ಅವನು ನಾನೇ ಹಚ್ಚನಂತ ಕೇಸಿ ಹಚ್ಚಿದ್ನಲ್ಲ ಅದಕಲೆ ಈಗ ನೀನ್ ನಿನ್ ನಂಬರ ಈಗ ಗೊತ್ತ
ಇಲ್ಲಿಲ್ಲ ಚಲೋ ಮಾಡಿ ಫೋನ್ ಹಚ್ಚಿ ಚಲೋ ಮಾಡಿದೆ ಆಯ್ತ್ ನಾನ್ ಇನ್ನಮ್ಯಕ್ ಡಾಕ್ಟರ್ ಸಾಬ್ ಅಂತ ಸೇವ್ ಮಾಡ್ಕೊಂತೀನ ನೋಡ.
ಹ ಏನಾರು ಮಾಡ್ಕೊಪ ನೀನ್ಗ ಬಿಟ್ಟಿದ್ದ ಅದು ಸರಿ ತೋಪ ನಾ ಮತ್ತ ನಾಳಿಗ್ ಹಸ ತೀನಿ ನಿನಗೆ ಸ್ವಲ್ಪ ಊಟ ಮಾಡ್ಬೇಕ್ ಮನೀಯಾಗ ಕರಿತಿದ್ದಾರೆ.
ಸರಿ ಸರಿ ಅದ ದ ಓದು ಓದು.
ಹ್ಮ ಸರಿ ತೋ